ಹಾ ಹೇಳಿ
ಹಾ ಹೇಳ್ಬೇಕ ಆಯ್ತ ತಿಂಡಿ
ಆಯ್ತು ನೀನೇನ್ ತಿಂದೆ
ದೋಸೆ ನೀನು
ಎಷ್ಟಿಂದ
ಎರಡೆ ನಾವೇನು ಅದೇ ಕೆಲ್ಸ ಒಂದ ಐದು ಹತ್ತು ತಿನ್ನಕ್ಕ ಆಾಗದ ಎರಡು ಹ್ಮ್ ಒಂದ್ ಅದು ಏನ್ ಗೊತ್ತಾ ಏನಾದ್ರೂ ನಮ್ಗೆ ಏನಾರ ಇಷ್ಟ ಆಯ್ತು ಚೆನ್ನಾಗಿತ್ತು ಕೊಜುಗಿ ತರಾ ಮಾಡಿದ್ರೆ ಒಂದ್ ಎಕ್ಸ್ಟ್ರಾ ಅನ್ಕು ಮೂರು ಅದ್ರ ಮೇಲೆ ಒಂದು ತಿನ್ನಕ್ಕ ಆಗಲ್ಲ ಹ್ಮ್ ಆ ಚಟ್ನಿಗಿಟ್ನಿದ್ರಂತ ಒಂದು. ಅತ್ವ ಎರಡಷ್ಟೇ ಚಟ್ನಿ ಪಲ್ಯ ಇದ್ರೆ. ಹ್ಮ್
ಹ ಈ ನಿಮ್ದ ಯಾವುರು.
ಹೇ ಅದೆಲ್ಲಾ ಮೆನ್ಷನ್ ಮಾಡಂಗಿಲ್ಲ. ಇಲ್ವಂತಲ ಹೇಳದ್ನಲ್ಲ ಆಗ್ಲೆೇ ಹ.
ಸರಿ ಆಯ್ತು. ಹಾ ಹ ಯಾವ್ದ ನಾನೂ. ತಿಂದೆ ಬಾತ್.
ಹ್ಮ್ ಹ್ಮ್
ಹ್ಮ್
ಮತ್ತೆ ನಮ್ಮೂರಲ್ಲಿ ಇಸತಿ. ಹಬ್ಬನೆ ಮಾಡಿಲ್ಲಾ ಮು ಕೊಟ್ಟಿಲ್ಲ ಅಂತ ಹ್ಮ್ ಹೆಂಗ್ ಮಾಡ್ತಾರೆ ನಿಮ್ ಊರಲ್ಲಿ ಯಾವ್ ತರ ಮಾಡ್ ಅಂದ್ರೆ ಎಷ್ಟ್ ದಿವ್ಸ ಇರುತ್ತ ಹಬ್ಬ ನಿಮ್ಮೂರಲ್ಲಿ.
ನಮ್ಮೂರ ಅಲ್ಲಿ ಒಂದ್ ತಿಂಗ್ಳ ಇರುತ್ತೆ ಅದ್ ಐದು ವರ್ಷಕ್ ಒನ್ಸತಿ ಮಾಡೋದು.
ಹ ಒಂದ್ ತಿಂಗಳು ಪೂರಾ ಹಬ್ಬನ.
ಹ್ಮ್ ಅಂದ್ರೆ ನಮ್. ನಮ್ಮ ಹ ಹಳ್ಳಿ ಅಲ್ವಾ ಅಕ್ಕಪಕ್ಕ ಒಂದ್ ಐದಾರು ಊರ್ ಸೇರಿ.
ಹಾ ಹಾ ಹಾ
ಆಮೇಲೆ ಅವರೆಲ್ಲಾ ಎಲ್ಲರತ್ರನೂ ಒಂದ್ ಒಂದ್ ಊರಿಗೆ ಇಷ್ಟಷ್ಟು ತೆರಿಗೆ ಅಂತ ಇರುತ್ತೆ.
ಅಂದ್ರೆ ಈ ಸರ್ದಿ.
ಹಾ ಅದನ್ನೆಲ್ಲಾ ಕಲೆಕ್ಟ್ ಮಾಡಿ. ಹ್ಮ
ನಮ್ಮ ನಮ್ಮಲ್ಲಿ ಇಸ್ಕತಾರೆ ನಮ್ಮೂರಲ್ಲಿ ಇಸ್ಕತಾರೆ ಸರ್ದಿ ಇಸ್ ಇಸ್ಕಾತಾರೆ ಹ್ಮ್.
ಅದನ್ ಡಿಸಿಷನ್ ತಗೊಂಡು. ಆಮೇಲೆ ಅವರು ಅದೇ ಎಲ್ಲಾ ಯಾವ್ತರ ಪ್ರಕ್ರಿಯೇಶಡ್ಬೇಕು. ಹಬ್ಬಕ್ ಯಾವ ತರ ತಯಾರಿ ನಡಿಸ್
ನಡೀಬೇಕು ಅಂತ ಎಲ್ಲ ಹಾ ಹಾ.
ಹ
ಅಂದ್ರೆ ಒಂದ್ ವಾರ ಪೂರ್ತಿ ಸುಮ್ನೆ ಹೋಗ ಪೂಜೆ ಮಾಡ್ಸು ಪೂಜೆ ಮಾಡ್ಸ್ಕೊ ಬರದ ಅಥವಾ ಏನ್ ಸುಮ್ಮನೆ ಒಂದ್ ವಾರದಲ್ಲಿ. ಒಂದ್ ತಿಂಗಳಲ್ ಒಂದ್ ವಾರ ಮಾತ್ರ ಹಬ್ಬಾನ ಹಂಗ.
ದಿನಾ ಓನೊಂದು ಏನಾದ್ರು.
ಎಲ್ಲೋ ದೂರದಲ್ಲಿ ನಿಂಕೊಂಡ್ ಮಾತಾಡಂಗ ಕೇಳಿಸಸ್ತೈತಿ.
ಹೆ ಔಟ್ ಸೈಡ್ ಬಂದಿದೆೆ ಗಾಳಿ ಬಡ್ತಲ್ವಾ.
ಆಗ್ಬಾರ್ದು ಕಾಲ್ ನೋಡಿ ಅದು. ಆಮೇಲೆ ಅವರು ಅಲ್ಲಿ ವ್ಯಾಲಿಡೇಶನ್ ವ್ಯಾಲಿಡೇಶನ್ ಮಾಡಲ್ಲ ಅಂತೆ ನೋಡ್ಕೊಂಡ್ ಸ್ವಲ್ಪ ನಿಂತಿದ್ ಮತಡ್ಬಿಟ್ಟ ಆಮೇಲೆ ನೋಡಿ ಮಾ ಹೋಗಿ ನೀವು.
ಹಾ ಇವಾಗ ಇವಾಗ ಕೇಳಸ್ತಿಲ್ವಾ. ಹಾ ಅದೇ ಮಾಮ ದಿನ ಒಂದೊಂದು ವಿಶೇಷ ಪೂಜೆ ಅಂತ ಮಾಡ್ತಾರೆ ನೋಡು.
ಹಾ ಹಾ ಗೊತ್ತು.
ಆ ತರ ಡೈಲಿ ಒಂದೊಂದ್ ಇರುತ್ತೆ.
ಹಾ ನೀವು ಡೈಲಿ ಹೋಗ್ಬೇಕಾ ಮನೆಯವರೆಲ್ಲ ಪೂಜೆ ಮಾಡಕೆ ಆಡ್ಸಕೆ.
ಇಲ್ಲ ಇಲ್ಲ ನಮ್ಗೆ ಬೇರೆ ಸ್ಪೆಷಲ್ ನಮ್ದು ಯಾವತ್ತ ಗೊತ್ತಾ.
ಹಾ
ನಮ್ದು ತೇರು.
ಅಂದ್ರೆ ಹೊ ಇಲ್ಲಿ ಇದನ್ನು ಮೆನ್ಷನ್ ಮಾಡಂಗಿಲ್ಲ. ಇಲ್ಲ ಕ್ಯಾಸ್ಟ್ ಗಳ್ ಬಗ್ಗೆ ಹ ಹ್ಮ್ ಹ್ಮ್. ಇಲ್ಲ ಅಲ್ಲಿ ಕೇಳುತ್ತಲ್ಲ. ಒಬ್ಬುರ್ರಿಗೆ ಅಂದ್ರೆ ವಿರುದ್ಧವಾಗಿ ಅಪಮಾನ ಆಗಂಗ ಮಾತಾಡಿದೀರಾ. ಅಂತ ಏನೋ ಆಪ್ಷನ್ ಕೇಳುತ್ತಲ ಎಲ್ಲ.
ಅತರ ಏನಿದು ಮಾಡಿದಾಗ.
ಹ್ಮ್
ಹ್ಮ ನಿಂಗೆ ಏನೂ ಗೊತ್ತೇ ಆಗಲ್ಲ ಹೋಗು.
ಹೇಳ್ ನನ್ಗ್ ಗೊತ್ತಿಲ್ಲ.
ನಾನೇ ಹೇಳ್ದಂಗೆ ಕೇಳು ನೀ.
ಕೇಳುಸ್ತಾ ಇಲ್ಲ ನಿನ್ ವಾಯ್ಸು ಎಲ್ಲೋ ದೂರದಲ್ಲಿ ನಿಂತ್ಕಂಡ್ ಮಾತಾಡ್ತಿರಂಗ್ ಕೇಳಸ್ತೈತಿ ನಿಲ್ಸ್ಬಿಟ್ಟು ಒಂದ್ ಸ್ವಲ್ಪ ಹೊತ್ ಮಾತಾಡ್ಬಿಟ್ಟು ಆಮೇಲೆ ಹೋಗು ಕಂಪ್ಲೀಟ್ ಆದ್ಮೇಲೆ. ಇನ್ನೊಂದ್ ಐದ್ಮಿಷ ತಾನೆ ಐದ್ ನಿಮ್ಷ. ಹಾ
ಇವಾಗ ಕೇಳಿಲ್ವಾ ಇವಾಗ ಕೇಳಿಸ್ತಿಲ್ವ.
ಹಾ ಈಗ ಕೇಳಿಸ್ತೈತೆ ಹೇಳು.
ಹ ಅದು ಅದೆ ಮಾಮೂಲಿ ದಿನ ಒನೊಂದು. ಒನ್ನೊಂದು.
ಅಂದ್ರೆ ಈಗ ನಮ್ ಕಡೆ ಏನು ಗೊತ್ ಚಾ ನಮ್ ನಮ್ದ್ ಹೇಳ್ತೀನಿ ಕೇಳೋ ಗೊತ್ತಿರ್ಬೇಕ್ ಬೇಕು ನಮ್ದು ನಿಂಗೆ. ಏ ಅಂದ್ರೆವಾ. ನಾಲ್ಕ್ ದಿವ್ಸ ಹಬ್ಬ ಮಾಡ್ತೀವಿ. ಅದ್ ಆ ಹಬ್ಬದ ಎಂಟ ದಿವ್ಸಕ್ ಮುಂಚೆನೆ ಕಂಬ ನೆಡ್ತೀವಿ ಅಗ್ನಿಗೆ ಆಯ್ತಾ ಅದು ಕಂಬ ಉರಿತಾ ಇರತ್ತೆ ಅದ ಕೆಂಡ ಹಾಕಿ ಉರಿಸ್ತಾ ಇರ್ತಾರೆ. ಸೋಮವಾರ. ಹ್ಮ್ ಸೋಮವಾರ ಏನು ಇಲ್ಲ ನೈಟ್ ಜಾಗರ ಎತ್ಕೊಯ್ತಾರೆ. ಅಂದ್ರೆ ಅದುನ್ನ ಒಂದ್ ವಾರ ಮುಂಚಿತವಾಗೆ ಮಡಿಯಿಂದ ಎಲ್ಲಾ ಕಾಳ್ನು ಬೆರ್ಸಿ ಅದ್ಕ್ ಮೊಳಕೆ ಬರ್ಸಿ ಇದ್ ಮಾಡ್ಸಿರ್ತಾರೆ ಅದುನ್ನ ದೇವ್ರಗ್ ಅರ್ಪ್ಸ್ ಅದುನ್ನ ನೈಟು ಹ್ಮ್ ಸೋಮವಾರ ಸ ನೈಟ್ ಮಧ್ಯರಾತ್ರಿಲಿ ಬಂದ್ ಕರ್ಕೊಂಡೋಯ್ತಾರೆ.
ಅದ್ ಯಾವಾಗ್ ಮಾಡದು ನಿಮ್ ಊರಲ್ಲಿ.
ಈ ಈಗ್ಲೇ ಮಾಡ್ಬೇಕಿತ್ ಸೊ ಈ ಟೈಮ್ ಅಲ್ಲೇ ಏಪ್ರಿಲ್ ಮೇ ಟೈಮ್ ಅಲ್ಲೆ ಮಾಡೋದು. ಈ ಬೆಟ್ಟಳ್ಳಿ ಮಾರಮ್ಮಂದ್ ಮಾಡ್ತಾರಲ್ಲ ಅನೂರಲ್ಲಿ ಅದಾದ್ಮೇಲೆ ಅದಾದ್ ಆದ್ಮೇಲೆ ಈ ವರ್ಷ ಮಾಡಿಲ್ಲ ದೇವರು ಮಗ್ಕೊಟ್ಟಿಲ್ವಂತೆ ಅದಿಕ್ಕೆ.
ಹೂ ನೆಕ್ಸ್ಟ್ ವರ್ಷ ಮಾಡದ ಕರ ಬರ್ತಿನಿ.
ಹಓ ಆಯ್ತು ನಿಜ. ಹಾ ಆಯ್ತಾ ಒಂದೇ ಸತಿ ಮಾತಾಡಿರೋದು ಕರ್ದ್ ಬಿಡ್ತ ತಿನಿ ಹಾ ಬಂದ್ಬುಡಿ. ಆಯ್ತಾ ಆಮೇಲೆ ಮಂಗ್ಳುವಾರ ಕರಿತೀನಿ ಅದಕೆನ್ ಮಂಗ್ಳವಾರ ಏನ್ ಮಾಡ್ತೀವಿ. ಬಾಯ್ಬೀಗ ಅನ್ಸುತ್ತೆ ಬಾಯ್ ಬೀಗಲ್ಲ. ಕೊಂಡ ಮಾಡ್ತಾರೆ ರಾಜಿಪುರ್ದಲ್ಲಿ ಕೊಂಡ ಹಾಯ್ಸ್ತಾರೆ ಹಾ ಕೊಂಡ ಹಾಯ್ಸ್ತಾರೆ ನಮ್ಮ ಅಂದ್ರೆ ಅಜ್ಜಿಪುರ ಅಮ್ಮನೂರು ಅಪ್ಪನೂರು ಬಸಪನ್ದೊಡ್ಡಿ. ಆಯ್ತಾ ಇಲ್ಲಿ ಬಾಯಿಬೀಗ ಇರುತ್ತೆ ಬುಧ್ವಾರ ಮಂಗ್ಗಳವಾರನು ಏನು ತಂಪು ಮಾಡ್ಕೊಯ್ತಾರೆ ಇತಾ ಬುಧವಾರ ಬಾಯಬೀಗ.
ಹಾ
ಹಾ ಮಂ್ಗಳವಾರ ತಂಪು ಅಂತ ತ್ತಾರೆ ಅವತ್ತು ಎತ್ಕೋ್ಬೇಕು ತಂಪು ದೇವ್ರಿಗೆ ಆ ಮಾ ಬುಧವಾರನ್ ತಗೊಂಡ್ ಹೋಗ್ಬೇಕು ಬುಧವಾರ ಯಾರು ಅಂದ್ರೆ ಬಾಯಿ ಬಿಗದವ್ ಇರ್ತಾರಲ್ಲ ಅವ್ರು ತಂಪೆತ್ಕೋಗ್ಬೇಕು ಹ ಅದೇ ಬೈಬೀಗ ಚುಚ್ಕೊಳ್ಳೋರು ಬಾಯಿ ಬೀಗ ಚುತ್ಕತಾರೆ ಗಂಡಸರೆಲ್ಲ
ಅವರೆಲ್ಲಾ ಹ ಅವ್ರೆಲ್ಲಾ ಮಾಮೂಲಿ ಒಂದು ದಿನ ಊಡನೇನ ಮಾಡಾಗಿಲ್ಲಲ್ವಾ
ಹ್ಮ ಹೌದು ಊಟ ಮಾಡಾಗಿಲ್ಲ ಉಪವಾಸ ಇರ್ಬೇಕು ೋ ಒಂದಿನ ಫುಲ್ ಮಡಿಯಿಂದ ಇರ್ ಬಬೇಕು ಗುರುವಾರ ೆ ಅಗ್ನಿ ಆದ್ರೆ ಒಂದ್ದ್ ಎಂಟು ದಿವ್ಸದಿಂದ ಉರಿತಿರುತ್ತಲ ಅದನ್ನ ದೇವ್ರ ಬಂದು ದೇವ್ರ ತಂಬಡಿನೇ ತ್ಡಪ್ಪನೇ ದೇವಸ್ಥಾನದ ತಾಮಡಪ್ಪಿ ಮ ಬ ಅದ ಒಂದ್ ರೌ್ ತುಂಬಾ ಕಾವಿರುತ್ತಂತೆ ಅದು ಅದೇ ಗೊತ್ತಿರ್ಬೇಕು ು ಚೆನ್ನಾಗಿ ಉಚ್ಚಯ ಅಂತ ದೇವ್ರು ಹ್ಮ್ ಬಂದಿಲ್ವಾ ಬಂದಿಲ್ವಾ ನೀವು ನಮ್ಮ ನಮ್ಮೂರ್ ತ ಒಂದ್ಸತಿನೂ ಬಂದಿಲ್ವಾ
ಹ ಒಂದ ಒಂದ್ ಸತ್ತಿನ ಬರ್ಿಲ್ಲ ಅತ್ಗೆ ಕರೆ ಹತು
ಹ್ಮ್ ಸರಿ ಸರಿ ಹಿಂಗ್ ಮಾಡ್ತೀವಿ ನಮ್ ಕಡೆ ಹ ಆಮೇಲೆ ಈಗ ಈಗ ಆಚೆ ವರ್ಷ ಒಂದ್ಸತಿ ಅದೆಷ್ಟು ಇಪ್ಪತ್ತೆಂಟು ಎಡು ವರ್ಷ ಆದ್ಮೇಲೆ ಕೊಂಡ ಮಾಡಿದ್ರು ಬಸಪುನ್ ಕೊಂಡ ಅಂತ ಅದು ಒಂದು ವಾರದಿಂದಾನೇ ಕೊಂಡ ಹಾಕಿ ಬಿಟ್ಬ ಬಿಟ್ಟಿರ್ತಾರೆ ಚೆನ್ನ ಕಾದ ಹೋಗಿರುತ್ತೆ ದೇವ್ರು ಮತ್ತೆ ತಂಬಡಿಗಳು ತಳ್ಕೊಂಡ್ ಹೋಗ್ಬೇಕು ಅ ಚೆನ್ನಂಗ್ ಮಾಡಿದ್ರು ನಾವ್ ನೋಳೆ ಇರ್ಲ್ಲಲ್ಲಾ ಉಡ್ತವಿ ತಾಗಿಂದ ಹ್ಮ್ ಆಮೇಲೆ ಇಲ್ಲಿ ಗಾವು ಇದ ಏನೋ ಮಾಡ್ತಾರಪ್ಪಾ ಅಜಿಪುರದಲ್ಲಿ ನೈಟ್ ನೈಟೇ ಅದೇಏನೋ ಮಾಡ್ತಾರ ಅದಕ್ ಮರ್ತೋಗೋತಿ ನಂಗ ಅದೇನೋ ಅಂತಾರೆ
ನಮ್ಮ್ ನಮ್ಮೂರಲ್ಲಿ ನೀ ಹೇಳಳ್ಗೆ ಖಾಂಡ ಕೊಂಡಾ ಅಂತ ಕೊಂಡಾದ್ಮೇಲೆ ತೇರ್ಳಿಸತ
ಹ ಹಾ
ಅದಾ
ಹಾ ಹಲೋ ಹಲೋ ಹಲೋ ಹಲೋ
ಹಲೋ
ಕೇಳಿಸತಲ್ವಾ ಮಾತಾಡಿ ಕೇಳಿಸತೈತೆ ಮಾತಾಡಿ ಕೇಳಿಸತ ಐತೆ
ಹಾ ಇದು ಬಸ್ ಸ್ಟ್ಯಾಂಡ್ ಗೊತ್ತಾ ನಮ್ಮ್ ಊರಲ್ಲಿ
ಗೊತ್ತು ಮಂಗ್ಗಳ ಕಾಮಗೆರೆ ಎಲ್ಲ ಗೊತ್ತು
ಕಣ ಎಲ್ಲಾ ಸೈಡ್ ಬೀದಿ ಬೀದ್ ಬೀದಿನ ಒಂದ್ ಎರಡ್ ಮೂರ್ ಬೀದಿ ಐತಿ ಅಲ್ಲ ಎಲ್ಲಾ ಹೋಗಿ ಹತ್ತರ ಹಣ್ಣು ಜವನ ಅವರೆಲ್ಲ ಎಸತಾರೆ
ಹಾ ಹಾ ಹಾ
ಒಬ್ರು ಎಲ್ಲಾ ಮೊನ್ನೆ
ಹಾ ಆಮೇಲೆ ಮಾರಿ ಕುಣತಾ ಅಂತ ಕುಣಿತಾರೆ ಎಷ್ಟು ಎಷ್ಟ್ ಚೆನ್ನಾಗಿ ಕುಣಿತಾರ ಗೊತ್ತ ನಮ್ಮೂರಲ್ಲಿ
ಅದಾ ಅದಾದಮೇಲೆ ಆಮೇಲೆ ನಿಂಗ್ ಹೇಳ್ತೆನ್ ಕೇಳ್ಕೊ ಕಿರೀಟ ಒನ್ ದ ವೇ ನಮ್ ಮ್ಮ್ನ ತರಿ ತರೆ.
ಕೋನ ಹ್ಮ ಹೌದು ಈ ವರ್ಷನೆನೆ. ಕೇಳಿದ್ ನಾನ್ ಹೌದು ಹೌದಾ. ನಿಜಾನ ಇನ್ಸ್ಟಾಗ್ರಾಮ್ ಅಲ್ ನೋಡಿದ್ ನಾನೋ ಆ. ಹಲೋ ಕೆ ಹ. ತೆ ಇಲ್ವಾ ಮಾತಾಡು ಮಾತಾ ತಯಿದ್ದೀನಿ ಮಾತಾಡ್ತಾ ಇದ್ದೀನಿ ಮಾತಾಡ್ ಕೇಳಿಸ್ತೈತೆ.
ಹಾ ಕೋಣ ತರಿತರಲ್ಲ. ಅದುನ್ನ ಅ ಒಂದು ನಮ್ದು ಹಳ್ಳಿ ಮರ ಐತೆ.
ಹಾ
ಹಾ ಅದುನ್ನು ಅದುನ್ನು ಇದು ಮಾಂಸನ.
ಹಾ
ಅದೇ ಆಗಿದ್ದು ಹಳ್ಳಿ ಮರಾನೇ ಇದು ಬಾಗ ಆಗುದ್ ಅಂತೆ ಅದು ನೈಟ್ ಮಾತ್ರ ತಮ್ ಅದೇ ದೇವ್ರ ಬರ್ತಲ್ಲ ತಂಬ್ಳಿ ಕೋಣಂತ ಐತೆ ನೋಡ ಅವ್ರ್ ಮಾತ್ರ ನೋಡದ್ ಅದುನ್ನ.
ಹೌದಾ ನೀವ್ ಯಾರು ನೋಡಂಗಿಲ್ವಾ.
ಹಾ ಹಾ ನೋಡಾಗೆಲ್ಲ ಅವ್ರ್ ಮಾತ್ರ ನೋಡ್ಬುಟ್ಟು. ಹ ಫಸ್ಟ್ ಮಾಡ್ಗೀರ್ತ ನೋಡು. ಹಂಸ. ಅದು ಏನು ಒನಿ ತಾಲ್ಲು ಏನು ಏನು ಆಗಿಲ್ಲಾ ಹೆಂಗುರುತೆ ಅಂಗಿರುತೆ ತೀರ್ಗಾ ಇದನ್ನ ತಗೊಂಡೋಗಿ ಚಿ. ಹ್ಮ್ ತ್ರ.
ಹಾ
ಫೇಮಸು
ಹೌದಾ ಹಾ ಹಾ
ನಾವಿಬ್ರೂ ಅತರ ನಡೆಯಲ್ವಂತೆ.
ಹಾ ಎ ನಾನು ಈ ವರ್ಷನೇ ಕೇಳಿದ್ದು ಕೋಣ ತರೀತರೆ ಹಬ್ಬಗಳಿಗೆ ಅಂತ. ಹಂಗ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ ಯಾರೋ ನಮ್ಮೂ ರಿಲೇಶನ್ನ್ ಅವ್ರೇ ಮಂಗ್ಳೂರೂದಲ್ಲಿ ಹ್ಮ್ ಅವ್ರ್ ಹೇಳಿದ್ದು ಮಂಗ್ಳ ಹತ್ರ ಹ್ಮ್.
ತಿನ್ನೋದು ಆ ಬಿದಿಯವರ್ ಮಾತ್ರ.
ಹೌದಾ ಹಾ ಹಾ ಮನ್ ನೀವು ಮಟನ್ ಚಿಕನ್ ಮಾಡ್ ಬೋದ ಅವತ್ ಒಂದಿವ್ಸ.
ನೂ ವೇ ಅವ್ ಹಬ್ಬಕ್ ಮಾಡಂಗಿಲ್ಲ ನಾವ್.
ವ ನಾವು ಅದೇ ಬಾಯಬೀಗಂತ ಹೇಳಿದ್ನಲ ಅವತ್ತು ಮರಿ ಹೊಡಿತಾರೆ ಎಲ್ಲಾ ಮನ್ ಮನೆಯವ್ರು ಅರ್ಸ್ಕೊಂಡ್ ಬಿಟ್ಟಿರ್ತಾರೆ ದೇವ್ರಿಗೆ ಮರಿ ಹೊಡಿತಾರೆ ಹೊಡಿದ ಇದವ್ರು ಹೊರಗಡೆ ಪ್ಲಸ್ ಮಾಡ್ತಾರೆ ನಾವು ವರ್ಷ ವರ್ಷ ಹೊಡಿದವಿ ರಿ ಹೊಡಿತೀವಿ ಮರಿ ಹೊಡೀತವಿ ಹ್ಮ ಹ್ಮ್ ಅಂದ್ರೆ ಮಾಡದೇ ಒಂದ್ ವರ್ಷ ಇಷ್ಟ ಅಲ್ವಾ ಹಬ್ಬ ಎಲ್ಲರನ್ನ ಕರೆದಿ ಊಟಕ್ ಹಾಕ್ಬೇಕು ಈಗ ನಾವವು ಹೋಗಿ ಹೋಗಿ ಊಟ ಮಾಡ್ಕೊ ಹೊಂದಿರ್ತೀವಿ ಅವ್ರ ಮಡಿ ಹೊಡಿತರ್ ಇವ್ರ ಮಡಿ ಹೊಡಿತಾರೆ ಅಂತ ಅದಿಕ್ಕೆ ನಾವು ನಮ್ಮೂರ ಹಬ್ಬ ಮಾಡ್ದಕ್ ಎಲ್ಲಾರಾನೂ ಕರ್ದ್ ಬಿಡೋದು ಅಲ್ಲಿಗ್ ಸರಿವಯ್ತಲ್ಲ ಮುಯಿಗು ಮುಯಿ
ಹ್ಮ್ ಸರಿ ಸರಿ ಇವಾಗ ನಿಮ್ಮ್ ಹಬ್ಬ ಬಗ್ಗೆ ಹೇಳ್ದಲ್ಲ ನಮ್ಗೆ ಏನೋ ಒಂದ ಸ್ವಲ್ಪ ತಿಳ್ದಂಗ ಆಯ್ತು ಗೊತ್ತಿಲ್ಲ ಸರಿ ಬಿಡು ಇವಾಗ ನಾನ್ ಮಾಡ್ತೀನಿ ಸರಿನಾ
ಕಟ್ ಮಾಡ್ತೀನಿ ನಾನು